ಹಲೋ.
ಹ.
ಹಾ ಆರಾಮದ ಆಗ್ ಹಾ ಆರಾಮದ ಆಗ್ತ. ಕಾ.
ಹಾ ಆರಾಮ್ದೇನ್ ನೋಡು.
ನೀ ಏನ್ ಚಾದ ಕುಡುದ್ರಿವಾ ನ ಅಷ್ಟ ಅದು್ ಆಯ್ತಾ.
ಹಾ ಚಾ ಕುಡುದ್ವಿ ಮಷ್ಟ ಆಯ್ತ. ಹೀಗ ಮಾಡ್ದ್ವೀ ನಾಷ್ಟ
ಹೌದಾ ಹೋಗ. ನಮ್ದು ಆತ್ ನೋಡು ಹೋಗ್ಯಾರ ಹುಡುಗರು. ಶಾಲಿಗೆ ಹೌದನಾ ಹಾ ಮತ್ತಿದದು. ಪ್ರವಾಸಕ್ ಹೋಗ್ತಾನಂದಿದ್ರ ಅಲ್ಲಕ್ಕ ಏನೇನ್ ಮಾಡ್ಕೊಂಡ್ರಿ ಸ್ಪೆಷಲ್.
ಸ್ಪೆಷಲ್ಲೂ ಚಕ್ಲಿ
ಹ್ಮ್
ಆಮೇಲೆ ಶಂಕರ ಪಾಳೆ
ಹ್ಮ್.
ಅವಲಕ್ಕಿ.
ಹ್ಮ್.
ಅಲ್ಲ ಅವ ನಮಕ್ಕಾಯನೆ ಶಂಗಾ ಚ. ಕಿ ಅವರೆಲ್ಲಾ ಅದನ್ನೆಲ್ಲಾ ಮಾಡ್ಕೊ್ ಬರ್ತಾರಂತೆ.
ಹೌದ ಶಂಕರ್ ಪಾಳಿ ಮಾಡಕ್ ಬರ್ತ ಮತ್ತ ತಿನ್ನಕ್ಕ ನಿಮ ಇದೆ
ಹಾ ಶಂಕರಪಾಳೆ ಮಾಡ್ತ ವಲ್ಲ
ಹ ಹ ಹ ಹೆಂಗ್ ಹೆಂಗ್ ಮಾಡ ನಡ್ಬೇಕ
ಶಂಕರ ಪಾಳೆಗೆ ಮೇನ್ ಬೇಕಿರೋದು ತುಪ್ಪ
ಹಾ
ಹಾ ಅದು ಬಾಂಬೆದು. ರವನ್ ಸಿಗ್ತತ.
ಹ್ಮ್.
ಬಾಂಬೆ ರವ ಆಮೇಲೆ ಹಾಲ್ ಬೇಕು ತುಪ್ಪ ಬೇಕು ಸಕ್ರೆ ಬೇಕು.
ಹ್ಮ್.
ಹ್ಮ ಅದನ್ನ ಫಸ್ಟ್ ಮಾಡದಂದ್ರ ಆ ಬಾಂಬೆ ರವ. ತಗೊಂಡು ಹಾಲ್ನಾಗ ನೆನಸಿಡ್ಬೇಕು. ಫಸ್ಟ್
ಹ್ಮ್
ಹ ಒಂದ್ ಒಂದ್ ತಾಸು ನೆನ್ಸಿಡ್ಬೇಕು
ಹ್ಮ್
ಹ ಸ ನೆನ್ಸಿಟ್ಟು ಸ್ವಲ್ಪ ಮೈದಾ ಇಟ್ಟು ಹಾಕೊಂಡು
ಹ್ಮ್
ಹಾ ಹಾಲ್ನ್ಯಾಗ ಆಮೇಲೆ ಸಕ್ರೆ ಪುಡಿ ಮಿಕ್ಸರ್ ಮಾಡಿ ಇಟ್ಕೋಬೇಕು
ಹ್ಮ್
ಎರಡ್ ಕಪ್ ರವಕ್ ಒಂದ್ ಕಪ್ ಅಷ್ಟು ಸಕರೆೆ ಪುಡಿ ಮ ಮಿಕ್ಸರ್ ಮಾಡಿ ಪೌಡ್ರ ಮಾಡಿ ಇಟ್ಕೋಬೇಕ ಅದನ್ನ.
ಹ್ಮ್ ಹ್ಮ್ ಹ್ಮ್.
ಹ ಅದೇನು ಈಗ ಸ್ವಲ್ಪ ರವೆ ಎಲ್ಲ ನೆಂದ ಬಿಿಟ್ಟಿರ್ತತಲ್ಲ ಒಂದ್ ಅರ್ಧ. ತಾಸ ಎಲ್ಲ ಬಿಟ್ಟಾದ್ಮೇಲೆ ಅದೊಂದ ಚೂರು ರವ ನೆಂದಂಗ ಆಗ ಇರ್ತ ಸಾಲ್ನೆಗ
ಹ್ಮ್
ಆದ್ರ ತಗೊಂಡು ಅದ ಸಕ್ರ ಏನ್ ಪೌಡ್ರ ಮಾಡಿರ್ತೇವಲ್ಲಾ ಅದನ್ನ ಹಾಕಿ ನಾದ್ಬೇಕದನ್ನ
ಹ್ಮ್ ಹ್ಮ್ ಹ್ಮ್ ಆದ್ನಾಗನ್ದಬೇಕ ನೀರ್ ಹಾಕ್ಬಾರ್ದ
ನೀ ನೀರ್ ಏನ್ ಹಾಕಲ್ಲ ಯಾಕಂದ್ರೆ ಸಕ್ರನೂ ನೀರ್ ಬಿಡ್ತತ್ತಲ್ಲಾ ಹ ಈಗ ಒಂದ್ ಸ್ವಲ್ಪ ಹಾಲಿಂದ ಹಾಲ ಹಾಕಿ ನೆನೆ ಇಟ್ಟಬಿರ್ತವೆ ಸ್ವಲ್ಪ ಅದು ಮೆತ್ತಗೆ ಆಗ್ಬಿಟ್ಟಿರ್ತದಲ ಅವಾಗ ಸಕ್ಕರೆ ಹಾಕಿ ತಕ್ಷಣ ಇನ್ನೊಂದು ಸ್ವಲ್ ಮತ್ತಗಾಗಗ್ತಿರ್ತದೆ ಸಕ್ರೆ ಪೌಡ್ರ ಹಾಕಿಂದ ಅದನ್ನ ಚೆನ್ನ ಂಗ ಸ್ವಲ್ಪ ಗಟ್ಟಿ ಆಗಂಗ ನ ಅದಕೋಬೇಕದನ್ನ ಹಾ ತೀರಾ ಸ್ವಲ್ಪ ಇನ್ನು ಸ್ವಲ್ಪ ಮೆತ್ತಗಾಗಿತ್ತ ಅಂದ್ರ ಮೈದಾ ಇಟ್ಟ ಇರ್ತತ್ತಲ್ಲ ಮೈದಾ ಇಟ್ಟು ಹಾಕೊಂಡು ಒಂದು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಆಗಿರ್ಬೇಕದು
ಆಹಿಟ್ಟ
ಹಾ ಹಿಟ್ಟು ಅದಕ್ಕೆ ಒಂಚೂರಿಯ ಅಲ್ಲ ಿ ಪುಡಿ ನಿಮ್ಗೆ ಏನ್ ಬೇಕಿದ್ರ ಎಲ್ಲಕ್ಕಿ ಪುಡಿನ ಹಾಕೊಂತೇವಿ ಜಾಸ್ತಿ ಇಷ್ಟು ಹಾಕಿ ಗಟ್ಟಿಯಾಗಿ ಸ್ವಪ್ ನಾದಬೇಕು ಚಪಾತಿ ಇಟ್ಟದಕಿಂತ ಸ್ವಲ್ಪ್ ಗಟ್ಟಿಯಾಗಿ ನಾದಬೇಕು ಅದನ್ನ ಹ ಅದನ್ನು ನಾದಿ ಲಟ್ಟಿಸ್ಬೇ ಸ್ವಲ್ಪ ಒಂದ ಸೆಕೆಂಡ್ ಬಿಡ್ಬಕ್ ನಾವು ಲತ್ತ ಗುಣಿ ಮಣಿ ಎಲ್ಲಾ ತಗೊಂಡ್ ಕುಂದರು ತನ್ಕಂದ್ರ ಸ್ವಲ್ಪ ನೆನತತಿ
ಹ್ಮ್
ಹ ಅದಾದ್ಮೇಲೆ ಚಪಾತಿಗತಿ ದೊಡ್ಡದು ಸ್ವಲ್ಪ ದಪ್ಪ ಮಾಡ್ಬೇಕು ತಳ್ಳಗ್ ಮಾಡ್ಬಾರ್ದು ತಳಗ್ ಮಾಡಿಬಿಟ್ರ ಎಣ್ಣ ಆಗಕ ಕುತ್ತು ಬಿಿಡತಾವ.
ಹೌದು.
ಹಾ ಒಂಚೂರ್ ದಪ್ಪ ಮಾಡ್ಬೇಕು.
ಹೂ.
ದಪ್ಪ ಮಾಡಿ ಚಾಕುಲೆ ಹಿಂಗ ಶೇಪ್ ಕಟ್ಟ. ಕ ಮಾಡ್ಕೋಬೇಕು ನಿನ್ಗೆ ಯತರ ಶೇಪ್ ಬೇಕು ಆತರ ಕಟ್ ಮಾಡ್ಕೊಂಡ್ರು ಬರ್ತತಿ.
ತರ ಸೇಪ್ ಕಟ್ ಮಾಡ್ಕೊಬೇಕ.
ಹಾ ಒಬ್ಬೊಬ್ರು ಡೈಮಂಡ್ ಮಾಡ್ತಾರ ಒಬ್ಬೊಬ್ಬರು ಚೌಕ್ ಮಾಡ್ತಾರ ಒಬ್ಬೊಬ್ರು ರೌಂಡ್ ಶೇಪ್ ಮಾಡ್ತಾರೆ. ಈ ತರ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ನಿನ್ಗೆ ಯಾವ ತರ ಬೇಕು. ಅದತ್ರ ನೀ ಶೇಪ್ ಎಲ್ಲಾ ಕಟ್ ಮಾಡ್ಕ. ಹೊಂಡು. ಪೀಸು ಸಣ್ಣ ಸಣ್ಣು ಬಿಡಿಸಕೊಂಡು.
ಹಾ ಓ ಇದು ಉರಿ. ಸ್ವಲ್ಪ ಮೀಡಿಯಂ್ ಇದ್ರೊಳಗೆ ಇಟ್ಕೋಬೇಕನೆ.
ಹಾ ಸ್ಟಾರ್ಟಿಂಗು ಮಿಡಿಯಮ್ ಇಟ್ಕೊಂಡು. ಕರಿಬೇಕದ ಇಲ್ಲಾಂದ್ರೆ. ಟೈಮ್ ಹಾಕ್ಿಬಿಡ್ತೆೆಂದ ಎರಡ್ ಹಾಕಿ ಮೊ್ಲು ನೋಡ್ಬೇಕು. ಎಣ್ಣೆ ಕಾದ ತ ಎಲ್ಲೋ ಕರೆಕ್ಟ್ಾಕಿ. ಎಲ್ಲೋ ಹಾಕಿದ್ರ ಅಂತೇಳಿ ಒಮ್ಮೆ ಎಲ್ಲಾನು ಹಾಕ್ಬಾರ್ದು.
ಹ್ಮ್.
ಒಂದ್ ಎರಡ್ ಹಾಕೊಂಡ್ ನೋಡ್ಬೇಕು. ಅದು್ ಎಣ್ಣಿ ಬಾಳಕಾಯ್ತನ ಹೊತ್ತಿ ಹುರ್ಕಡ್ಲೆ ಆಬಡ್ತತಿ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಅಂದ್ರೆ ಇನ್ನೊಂದ್ ಸ್ವಪ್ ಕಾಯಿ ಬೇಕು ಅಂದ್ರೆ ಅದು ಹಸಿ ಹಸಿನ ಓದಬಿಡ್ತತಿ.
ಹೌದು.
ಅದಕ್ಕೆ ಇಲ್ಲಿ ಅದು ಯಾವ ತರಕ್ಾದತ್ ಅಂತ ನೋಡಿ. ಹ ಈಗ ಕಾದೆ ತುಪ್ಪ ಅಂದ್ರ ಬಾಳ ಹೊತತ್ ಅಂದ್ರೆ ಸಣ್ಣ ಮ ಬಿಡ್ಬೇಕು ಇನ್ನು ಒಂದ್ ಸ್ವಲ್ಪ ಕಾಯ್ದ. ಅಂದ್ರೆ ಇನ್ನೊಂದ್ಚೂರ್ ಕಾಯಾಸಿ ಆಮೇಲೆ ಒಂದ್ಸ ಸ್ವಲ್ಪಸ ಸ್ವಲ್ಪ ಹಾಕಿ ಕರಿಬೇಕ ಅವನ್ನ. ಹ ಕರೆ. ಸ್ವೀಟ ಹಿಟ್ಟಿನ ಅದು ಬೇಕು. ನೋಡ್ಬೇಕಮ್ಗೆನ್ನೊ ಸ್ವಲ್ ಸ್ವೀಟ್ ಬೇಕಂದ್ರೆ ಸ್ಲ್ಪ್ ಜಸ್ ಹಾಕಬೇಕಕ್ ಟ್. ಇದು ಸಕ್ರೆ ಪೌಡ್ರು ಇಲ್ಲ ಸಪ್ಪೆ ಇಡ್ಲಿ ಅಂತಂದ್ರೆ ಕಾಯ. ಹ್ಮ್.
ಈಗ ಸಕ್ಕ್ರೆ ಪೋರ್ ಹಾಕೋಬೇಕಂತಲ್ಲ. ಸಕ್ರಿ ಮಿಕ್ಸರ್ ನ್ಯಾಗ ಹಾಕೀ ಹಾಕೋಬೇಕು ಅಥವಾ ಏನ್ ಆನ ಅದು ಮಾಡ್ಕೋಬೇಕು.
ಏ ಇಲ್ಲ ಇಲ್ಲ ಆನ್ ಏನ್ನಿಲ್ಲ. ಸಕ್ರಿ ಪೌಡರ್ ಮಾಡ್ಕೋಬೇಕು.
ಹ ಸಣ್ಣಗ ಪಡ್ರ ಮಿಕ್ಸ್.
ಹಾ ಮಿಕ್ಸರ್ ಹಾಕಿ ಸಣ್ಣ ಪೌಡರ್ ಮಾಡ್ಕೊ. ಕೊಬೇಕ. ಅದನ್ನ ಅದು ಹಿಟ್ನಾಗ ಹಾಕಿ ಚೆನ್ನಾಗಿ. ತಂಗ ನಾದ್ಬೇಕು.
ಹಾ
ಎಲ್ಲಾ ಮಿಕ್ಸ್ ಆಗುವಂಗ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಆಮೇಲೆ. ಸ್ವಲ್ಪ ತಿಂದು ನೋಡ್ಬೇಕು ಸ್ವೀಟ್ ಕರೆಕ್ಟ್ ಐತಿ ಏನ್ ಸಪ್ಪ ಆಗೈತ ಅಂತ ಹೇಳಿ ನೋಡ್ಬೇಕು.
ಓ ಹಾ ಹಾ ಹಾ ಹಾ.
ನೋಡಿ. ಕರಿಬೇಕು.
ಹ್ಮ್
ಆದ್ರ ಫಸ್ಟ್ ಏನ್ರ ನೀವು ನೋಡ್ಲಿಲ್ಲ ಅಂದ್ರ. ಅಂತಂದ್ರೆ ಕರ್ದಿರ್ತೀರಲ್ಲ
ಹ್ಮ್.
ಕರ್ದು ಎಲ್ಲಾ ತಗದ್ಮೇಲೆ. ಸ್ವಲ್ಪ ಆ ಬಿಸಿ ಬಿಸಿ ಇದ್ದಾಗ ಅಂದ್ರೆ ಬಾಳ ಬಿಸಿ ತಗ್ದ ತಕ್ಷಣನೇ ಸಕ್ರಿ ಪೌಡರ್ ಹಾಕ್ಬಾರ್ದು. ಸ್ವಪ್ ತಗೋದು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ. ಬಿಸಿ ಬಿಸಿ ಅಂತ ಇರ್ತತಲ್ಲಾ.
ಹ್ಮ
ಹ ಅವಾಗ ಸಕ್ರಿ ಪೌಡ್ರ ನಿಮ್ಗೆ ಸ್ವೀಟ್. ಕಡಿಮೆ ಆಗೆತಿ. ಅದ್ರ ಮೇಲೆ ಸಕ್ರಿ ಪೌಡ್ರ ಉದ್ರಸಬೇಕ್. ಹ್ಮ್
ಅದು ಕವರ್ ಆಕಟ್ಟೆ.
ಹಾ ಅದ ಕವರ್ ಆಕೈತಿ. ಸ್ವಲ್ಪತ್ತು ಆಮೇಲೆ ಮಾಡಿದಷ್ಟ. ಡಬ್ಬ್ಯಾಗ ಹಾಕಿಡ್ಬಾರ್ದು ಸ್ವಲ್ಪತ್ತು ಗಾಳಿಗ ಬಿಡ್ಬೇಕ ಅದನ್ನ.
ಹ್ಮ್ ಹ್ಮ್.
ಹ್ಮ ಇನ್ನೊಂದು ಕರಿಬೇಕಾದ್ರೆ ನಾವು ತೆಗಿತೇವಲ್ಲಾ. ಹೌದು ಗೋಲ್ಡನ್ ಬಣ್ಣ ಬಂದ್ಮೇಲೆ
ಹಾ
ಅವು ಮೆತ್ತಗೆ ಇರ್ತಾವ್ ಕಡಿ ನಾವ್ ಕ ತಿಂದ ನೋಡ್ದಾಗ
ಹ್ಮ ಹುಂ ಹಾ
ಕಳಿದ್ಮೇಲೆ ಆಮೇಲೆ ಕ್ರಿಸ್ಪಿಯಾಗಿ ಕುರು ಕುುರು ಹಾಕ್ಕವು
ಓಹ ನಾವು ಮಾಡಿದ್ ಗುಡನಲೆ ಕಡಿಸಿದೀವಿ ಮೆತ್ತಗಾಗ ಯಾವ ಅಂತ ಅನ್ಕೊಂತೇವಲ್ಲ
ಹಾ ಹಾ
ಹ್ಮ್ ಅದಕ್ಕ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ತಿಂದ ಕರಂ ಕುರುಂ ಅಂತವ ಅವ.
ಹಾ ಕರಮ್ ಕುರಾಮ್ ಅಂತವ.
ಹಾ ಸುಮ್ಮ್ನ ನೋಡುವ ನು ಮಾಡಕ್ ಯ ಬರ್ತಿದ್ದಿರಿನ್ನ ಬೇಕರಿ ಒಳಗ ಬರ್ತಿದ್ ನಾನ
ಹೌದ ಇಲ್ಲ ಮನ್ಯಾಗ್ ಮಾಡ್ಕೊ ಎಷ್ಟು ಚೆನ್ನಾಗ ಆಗ್ತಾವು ಸಾಫ್ಟ್ ಏನ್ ಅಂಗಡ ಇನ್ನು ಆಗಿರ್ತಾವಲ್ಲಾ
ಹ್ಮ್
ಹ ಹಂಗಾತ ಸೇಮ
ಕರೆಗುನ ಅಂಗಡಿಯಾಗತೋಗಂಡ ಬರ್ತಿದ್ನಿ ಅಕ್ಕ ನಾನು ಮಾಡಾಕ ಬರ್ಲನ
ಹ್ಮ್ ಚಕ್ಲಿನೂ ಮಾಡ್ಕೋಬೋದು ಚಕ್ಲಿನೂ ಈಸಿ ಐತಿ
ಚಕ್ಲಿನೂ ಮಾಡಕ್ ಬರಂಗಿಲ್ಲ ನ ಚಕ್ಲಿನೂ ಅರ್ಧ ಕಿಲೋ ಮಣ್ಣಿ ನೋಡ ಬೇಕ್ರೊಳಗ್ ತೊಂಬದೇನಿ
ಹೌದಾ ನನ್ ರೆಸಿಪಿ ಅತೀನ್ ಮಾಡಲ್ಲ ನೀನು
ಹೇಳಕ್ಕ ಬರ್ಕೊಂಡರು ಬರ್ಕೊತನಿ
ಹಾ ಬರ್ಕೊ ತಗೋ ಪೆನ್ನು ಪೇಪರ್ ತಗೋ ಹ್ಮ್ ಫಸ್ಟ್ ರೇಷನ್ ತಾವ ಮನ್ಯಗೆ
ಹಾ
ಹ ಅವನ ತೊಳೆದು ಮನ್ಯಾಗ ಈಗ ಹಳಕಬೇಕು
ಒಳಗ
ಹಾ ಬಿಸ್ಲಗ್ ಆಗ್ಬಾರ್ದು ಮನ ಒಳಗ ಆಗ್ಬೇಕೇು ಸಾಯಂಕಾಲ ಮಠ ಅಂದ್ರ ಒಣಿಗ್ ಬಿಡ್ತಾವವು
ಹ್ಮ
ಹ ಅದನ್ನ ಗಿರಣಿ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಹಿಟ್ಟು ಸಣ್ಣಗೆ.
ಹಾ ಹಾ ಹಾ ಹಾ ಹಾ
ಸಣ್ಣಗ ಹಾಕ್ಸ್ಕೊಂಬರ್ ಬೇಕ ತಗೊ ಅಂದ್ಮೇಲೆ ಆಮೇಲೆ ಪುಟಾಣಿ ಬೇಕ ಅದಕ್
ಟಾನೆ
ಹಾ ಪು ಪಟಾಣಿನ ಮಿಕ್ಸರ್ ಮಾಡಿಟ್ಕೋಬೇಕು ಆ ಆಮೇಲೆ
ಮಾಡ್ಕೋಬೇಕು ಏನ ಟೈ
ಹಾ ಮೇ ಮೆಜರ್ಮೆಂಟ್ ಹಾಕ್ಬೇಕಾ? ಹಾಕಿ ನಾಲ್ಕ್ ಲೋಟ ಹಾಕಿ ನಿನ ಅಕ್ಕಿ ಹಿಟ್ಟು ಒಂದ್ ಲೋಟ ಪುಟಾಣಿ ಇಟ್ಟ ಹಕ್ಬೇಕು
ಹ್ಮ್ ಹ್ಮ್ ಹ್ಮ್
ಹ್ಮ
ನಾಲ್ಕ್ ಲೋಟಾ ಹ್ಮ
ಅಕ್ಬಿಟ್ಟು
ಹಾ
ಬಂದಿಟ್ಟ ಪುಟಾಣಿದ. ಒಂದ್ ಲೋಟ ಪುಟಾಣಿ ಪುಟಾಣಿ ಇಟ್ಟು ಹ್ಮ್ ಅದನ್ನೇ ಹಾ ಅದನ್ನ ಎಲ್ಲಾ ಹಾಕಿ ಆಮೇಲೆ ಅದಕ್ಕೆ ಕಖಾರಕ್ ಪುಡಿ ಉಪ್ಪು
ಹಾ
ಹಾ ಅಜ್ವನ್ ಕಾಳು
ಹ್ಮ
ಪಸೋಡ
ಹ್ಮ್ ಹ್ಮ್ ಎಲ್ಲಿ ಕ ಹಂಗ ಅಖಬಾರ ಭಷೆ ಎನ
ಸೀಣಿ ಆಗ್ಬಾರ್ದು.
ಹ್ಮ್
ಸೊ ಅದನ ಎಣ್ಣಿ ಕಾಸಿ ನೀನ್ ಹಾಕೊಂಡಿರ್ತಿಲ್ಲಾ ನೀ ಎಣ್ಣಿ ಕಾರ ಹಾಕೋಗನ್ ಮುಂದೆ ಚ ಇದದ್ನೆಲ್ಲ ಹಿಟ್ನಾಗ ಮಿಸ್ ಮಾಡಕೊಂಡ್ ಬಿಡ್ಬೇಕು.
ಹ್ಮ ಖಾರ ಕತಡಿನ ಹೇಳ್ತಾನ ನೋಡಾಕ ಕಾರಾ ಉಪ್ಪು ಅ ಶುವಾನ ಒಂದು ಇ ಸೋಡಾ ಸೋಡಾ ಪುಡಿ ಹಾಕ್ಬಾರ್ದದಲ್ಲ
ಇಲ್ಲ ಹಾಕು ಸೋಡಪುಡಿ ಸ್ವಲ್ಪ ಹಾಕ್ಬೇಕು
ಹಾ
ಹಾಗಾ ಕ ಅದನ್ನಲ್ಲಾ ಕಲ್ಸ್ಕೋಬೇಕು ಹಿಟ್ಟ ಎಲ್ಲಾ ಮಿಕ್ಸ್ ಮಾಡ್ಬಿಡ್ಬೇಕು ಅದನ್ನ. ಇಕ್ಸ್ ಹಿಟ್ ಎಲ್ಲಾ ಮಿಕ್ಸ್ ಮಾಡಿದ್ಮೇಲೆ ಅದು ಅದು ಎಣ್ಣೆ ಏನು ಕಾಯಿಸಕ್ಕೆ ಇಟ್ಟಿರ್ತೀಯಲ್ಲ
ಹ್ಮ
ಅದನ್ನು ಎಣ್ಣೆ ಹಾಕಿ ಆ ಚೆನಾ ತಂಗ ಮಿಕ್ಸ್ ಮಾಡ್ಕೋಬೇಕ ಅದನ್ನ ಅಂದ್ರೆ ಕೈಗೆ ಹಿಂಗ ಅ ಉಂಡಿ ಕಟ್ಟಿದ್ರೆ ಉಂಡಿ ಕಟ್ಟಕ್ ಬರಂಗ ಚೆನ್ನತಂಗ ನಾದ್ಬೇಕಕ್ ಅದನ್ನ
ಈಗ ಒಣ ಎಲ್ಲ ನೀರ್ ಹಾಕಲೇನ
ಹಾ ನೀರ್ ಹಾಕೋಲನ ಒಣ ಅದ
ಹಾ ಹಾ ಹಾ ಹಾ ಹಾ ಅಮತ್ ಸ ಹಾ
ಹಾ ಎಲ್ಲಾ ಅದು ಎಲ್ಲಾ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಸಿನ ಮೇಲೆ ಉಗುರು ಚಗಂಗ್ ನೀರ್ ಕಸ್ಕೋಬೇಕ ಬಿಸ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಆತ ತಲಾ ಹಿ ಇಟ್ಟಿಗೆ ಅಷ್ಟಿಷ್ಟ ಅಂದ್ರೆ ತೀರಾ ಬಿಸಿ ಬಿಸಿ ನೀರು ಹಾಕ್ಬಾರ್ದು ಬರೇ ಉಗರು ಬಿಟ್ಟ
ಹ್ಮ್ ಅದೇ ಸ್ವಲ್ಪ ಕಾಯ ಹ ಉಗು ಹ್ಮ
ಹಾ ನ ಬರುವಂಗ ಉಗುರು ಬೆಚ್ಚ ನೀರ್ ಹಾಕ್ಬೇಕು ಹಾಕಿ ಚೆನ್ನಾಗ ಹಂಗ ಈಗ ನಾವು ರೊಟ್ಟಿ ಮಾಡ್ತೇವಲ್ಲಾ ಹಿಟ್ಟು
ಹಾ
ಹ ರೊಟ್ಟಿ ಮಾಡು ಹದಕ್ಕ ನದ್ಕೋಬೇಕ ಅದನ್ನ
ಹಾ
ಹ ಎಲ್ಲಾ ಅದನ್ನ ಅದಕೊಂಡ್ಮೇಲೆ ಆಹ ಅದನ್ನ ಇದು ಒತ್ತಗ ಒತ್ತುದು ಚಕ್ ಮಕ್ಲಿ ಒತ್ಗಳು ಇರ್ತತಲ್ಲಾ
ಹ್ಮ
ಚಕ್ಲಿ ಒತ್ತೊಳ್ಗ ಅದನ್ನ ಹಾಕಿ ಚಕ್ಲಿ ರೌಂಡ್ ಶೇಪ್ ಮಾಡ್ಕೋಬೇಕು.
ಈಗ ಕರ್ಮೆ ಹಓದು ಹಾಕ್ಬಾರಡ್ದ ಅಕ್ಕ ಅದಕ್
ಹಕ ವಿವ ಏನ ಹಾಕಲ್ಲಾ ಅದಕ್
ಅಂದ್ರೆ ಅಂಗಡಿಯಾಗ ತೊಗೊಂಬಂದಾಗ ಕರ್ಮೆ ಕರ್ಮೆ ಇರ್ತತಲ್ಲಾ ಅದಕ್ಕೆ ಕೇಳಿದನಿ
ಅಂದ್ರೆ ಅದನ್ ಮೇಲೆ ಅವರು ಸಪ್ರೇಟ್ ಕಲಿಸಿಿ ಅದ್ರ ಕರ್ತಿದ ಚಕ್ಲಿ ಮೇಲೆ ಹಾಕಿರ್ತಾರ ಅವರು ಅ್ರ ಒಳಗ ಇರಂಗಿಲ್ಲ ನೀವು್ ಬೇಕಂದ್ರೆ ಆ ಅಂದ್ರ ನಾವ್ ಈಗ ಒತ್ತಳ್ನಾಗ ಒತ್ತತೇವಲ್ಲ ಚಕ್ಲಿ ಅದ್ರ ಏನ್ರ ಕರ್ಬೇ ಆಗ್ಲಿತ್ತ ಅಂದ್ರ
ಹ್ಮ್ ಹ್ಮ್ ಹ್ಮ್ ಹೌದ ಹೌದು್ ಬರೋಂಗಿಲ್ಲ ಹ್ಮ್ ಹ್ಮ ಅಷ್ಟು ಹಾಕಿ ನಾದಿ. ಕರೀಮೇವು ಒತ್ತಳ್ ನಾಗ ಹಾಕಿ
ಹ್ಮ್
ಇದು ಮಾಡ್ಕೋಬೇಕ ಹೌದುಲ
ಹಾ ಎಣ್ಣಿ ಸ್ಲೋ ಲೋ ಫ್ಲೇಮ್ನಾಗ ಇಟ್ಕೋಬೇಕ್ ಅದನ್ನು ನೋಡ್ಬೇಕು ಒಂದ್ ಹಾಕಿ ಚಾ ತಂಗ ಆಗತ್ತ ಕರ್ಮೆ ಇತ್ತ ಇನ್ ಹಸೀತ ಏನು ಹೊತ್ತತ ನೋಡ್ಕೊಂಡು ಹಾ ಎಣ್ಣೆ ಬಾಳ ಅಂದ್ರೆ ಬಾಳ ಕಾಯ್ಬಾರ್ದು ಒಂದ್ ಲಿಮಿಟ್ನ್ಯಾಗ ಕಾಯ್ಬೇಕದು ಅದೇ ಫಸ್ಟ್ ನೀವ್ ಒಂದು ನೋಡ್ ಹಾಕಿ ನೋಡ್ದ ಅಂದ್ರೆ ಗೊತ್ತಾ ಗೊತ್ತಾಗತ್ತತೇತಿ ನಿನ್ಗ ಅದು ಹಾಕಿದ್ದೀ ನೋ ನೋಡ್ದ ಅಂದ್ರ ಆಮೇಲೆ ನೀನು ಉಳಿದ್ವಿ ಏನ್ ಚಕ್ಲಿ ಇಟ್ಟರತಿ ತ್ತಲಾ ಅದ್ನ್ನೇ ಕುತ್ಕೊಂಡು ಇಬ್ರ ಆದ್ರೆ ಜಲ್ದಿ ಆಗ್ತರಿ ಒಬ್ರ ಆದ್ರ ಲೇಟ್ ಆಗ್ತತಿ ಸ್ವಲ್ಪ.
ಹಾ ಒಬ್ರು ಒತ್ತದ ಒಂದು ಕರಿಬೇಕ ನ ಅವನು ಯಾರ ಗೋಲ್ಡನ್ ಕಲರ್ ಬರು ಮಟ ಕರಣ ಕರಿಬೇಕು.
ಆ ಗೋಲ್ಡನ್ ಕಲರ್ ಬರ ಮಟನು ಆಯ್ತು ಆಮೇಲೆ ನಿನ್ಗ ಕರಿ ಬೇಕಾರ ಚ ಇದು ಸೌಡ್ ತೊಗೊಂಡಿಂಗ ಇದು ಇರ್ತಲ್ಲ ಆವಾಗ ನಿಿನಗೆ ಅವಾಜ್ ಬರ್ತದ ಕರ ಕರ ಅಂತೇಳಿ ಕ್ರಿಸ್ಪಿ ಆಗಿ.
ಹ್ಮ್.
ಹ ಅದು ಕ್ರಿಸ್ಪಿ ಆಗಿದ್ ನೋಡಿ ನಿಿನಗ್ ಗೊತ್ತಾಕೇತಿ ಇದ ಆಗೇತಿ ಅಂತೇಳಿ. ಅಹ ಮತ್ತೆ ಉಳ್ಕಿದ್ದು ಹಾಕೋಬೇಕಕ್ ಆಮೇಲ್ ನಿನ್. ಅದ ನ ಆತು ಬಿಸಿ ಇದ್ದ ಅಂದ್ರೆ ಅದು ಒಗ್ ಸಾಫ್ಟೇ ಇರ್ತತಿ. ನ್ ಅದನ ಒಂದು ಹತ್ತು ನಿಮಿಷ ಬಿಟ್ಟು ತಿಿಂದಂದ್ರೆ ಕಟ್ ಕಟ್ ಅ ಕುರು ಕುರುಗತೆ
ಹ್ಮ್ ಇಟ್ ಇಟ್ಟು ತಿನ್ಬೋದಲ್ಲ ಕ ಅವನಾಗ
ಏ ಹದ್ನೈದ ದಿನ ಬೇಕ ಆದಂಗ ಇಟ್ಟು ತಿಂದಿನ